ಹಲೋ ಹಲೋ ಹಲೋ ಹಬ
ನಯ ಸುೊಂಡ್ರ ಬುರ್ಬ ತಿರ ತಿರ ಆರಾಮದೆ ಮೃತತ್ಲ ಎರಡು ನಿಮಿಷಗಳು ಚಂದ್ರ ನಾ ಮಾಡ್ತೇನಿ ಪಲ್ ಜರ ಇದು ನೆಟ್ವರ್ಕ್ ಊರಲ್ಲಗದ ಕೇಳ್ತ
ಹಷ್ಟ
ಹಾರಾಮ ಹಾ ನೋಡೋಣ ನೀರಾಮ
ಹ್ಮ್ ಅರಾಮೇನ್ ನೋಡ್ಪಾ ಏನ್ ಊಟ ಆಗಿಟ
ಹನ ಆ ಕೆ
ಹೊರಾಗಿದ್ದ ಸ್ವಲ್ಪ ಕೆಲ್ಸ ಇತ್ತು ಹೊರಗೆ ಬಂದಿದ್ದೆ
ಹಾ ಮತ್ತೇನ್ಡ್ತಾ ಇದ್ದಣೆ ಕೆಲಸ
ಏನೆಲ್ಲಾ ನೋಡಪ್ಪಾ ನೀನ್ ಹೇಳ್ಬೇಕು ಈ ಕೆಲ್ಸ ಏನ್ ಮಾಡ್ರಿ ಏನೆಲ್ಲ ಏನ್ ಸಮಾಚಾರ ಅಂತೇಳಿ
ಏನ್ ಮಾಡ್ತಪಾ ಕೆಲ್ಸ ಏನ್ ನಡ್ದರು ನಮ್ದನ್
ಸ್ ಏನ್ಡ ಸ್ಟಡಿಡಿ ಏನನ್ ನಡ್ದ ಏನ್ ಅದೇ ಹೋಟೆಲ್ ಮಾಡಡ್ತಾ ಏನ್ ಮಾಡತಾ ಏನಲ್ಲ
ಎಲ್ಲಾನಾ ಸ್ಟಡಿ ಗಿಡಿ ಎಲ್ಲ ಬಿಟ್ಟ ಟ್ಟೀಸಮ ಯಾವಾಗ ಓದತಿವಿ ಯಾವಾಗರ ಬರ್ತೀವಿ ಮನ್ಸ್ ಬಂದಾಗ ಓ ತಿ ಮನ್ಸಸ್ ಬಂದಾಗ ಬಿಡ್ತವಣ ಏನ್ ಮಾಡ್ತಲ್ಲ
ಹ್ಮ್ ಬಿಸ್ನೆಸ್ ಹೆಂಗ ನಡ್ದ ಹೋಟೆಲ್ ಏನ್ ಬೇಕ್ರರಿ
ಹೋಟಲಿನೋಡದಣ್ಣ ಬಿರಿಯಾನಿ ಅಂಗಡಿ
ಬಿರಯಾಣಿ ಅಂಗಡಿ ಹೆಂಗ ಹೆಂಗ್ ಪ್ಲೇಟ್ ನಡದವ ಬಿರಯಾನಿಗ
ನೂರ್ ಐವತ್ತ ಅಣ್ಣ
ಹ್ಮ್ ಹ್ಮ್ ನೂರೈಐವತ್ತು ಪ್ಲೇಟ್
ಹಾ ನಿಮ್ ಕಡೆ ಅಣ್ಣ
ಯಾವಾಗ ನಡೀತಿದೆ ಮುಂಜಲೇ ಯಾವಾಗ ಸ್ಟಾರ್ಟ್ ಆಯತು ಹೋಟೆಲ್
ಹತಣ ಅಡ್ಗೆ ಅದು ಆಗ್ಬೇಕಂದ್ರೆ ಒಂದ್ ಎಂಟು ಗಂಟೆ ಇಲ್ಲಷ್ಟ ನೋಡೋಣ ಹ ಹಾ ಮದ್ಯಾಹ್ನ ರ ಅಣ್ಣ ಅದೇಣ್ಣ ನಿಮ್ ನಿಮ್ ಊರ್ ಕಡೆ ಒಂದು ಹಾಕ್ಬೇಕತ್ ಮಾಡಿದೀವಿ ಬಿರಿಯಾನಿ ಎನ್ ಚೊಲೊದ ಹೆಂಗ ನಡೀತದ ಹೇಳ್ ಅಣ್ಣ
ನಮ್ ಕಡೆ ಹಾಕಿದ್ರ ಬಾರಿ ಚಲೋ ಅದ್ ನೋಡಪ್ಪಾ ಭಾರಿ ಆದ ಪ್ಲೇಸ್ ಗ್ಲೇಸ್ ಎಲ್ಲ ಭಾರಿ ಬೀಳತ್ತದೇಟಿ
ಅದೇ ಯಾವ್ದಾರ ಒಂದ್ ಪ್ಲೇಸ್ ಹೇಳ್ತೇ ನೋಡೋಣ ನಾವನ್ ಹಕ್ಬೇಕಂತ ಮಾಡಿ ಈಗೆಲ್ಲ ಇಲ್ಲಿಂದ ಬರಕತ್ತಿರಿ ಅಲ್ಲೇ ಹಿಡ್ಬೇಕಂತ ಮಾಡೀವಿ ಅದ್ಕ್ಕೆ ನಿಮ್ ಕೇಳಗೊತ್ತ್ ಅಲ್ಲ ಹೆಂಗ ನಡತದೆ ಹೆಂಗಿಲ್ಲ ಅಂತ
ಇಲ್ಲ ಎಲ್ಲ ಅ ಇಲ್ಲ ನಮ್ದು ಸ್ವಂತ ಜಾಗ ಅದ ಇಲ್ಲ ಹಾಕಂತ
ಎಲ್ಲಿಯಾದ ಅಣ್ಣ ಹೇಳ ಜರ ಸ್ವಲ್ಪ್ ಚಲೋ ನಡತದ ಅಂದ್ರ ಹೇಳುವ ಅಣ್ಣ ಎಲ್ಲ ಅಲ್ಲೇ ಹಾಕಿ ಬಿಡ ಮೆಲ್ಲ ನಾವು
ಹ್ಮ್ ಹ್ಮ್ ಹ್ಮ್ ಇದ ನೀ ನಾವಕಂದ್ರೆ ನಾಡದು ಬಾ ಜಾಗ ನೋಡು ಜಾಗ ನೋಡಿದಂದ್ರೆ ನಾ ಚನ್ನ್ ಸಬ್ಬ ಹಡಿತೀನಿ ಶಡ್ಡ ಹೊಡದ ಮೇಲೆ ನಾರ ಮಾಡಿಸಿ ನಾನು ಹೋಟೆಲ್ ತರ ಮಾಡಿಸಿ ಹೇಳಿ ಕೊಡ್ತೀನಿ ನಿನಗ
ಆ ಜಾಗದ ಬಗ್ಗೆ ಜರ ಹೇಳ್ಬೇಕು ಅಣ್ಣ ಎಷ್ಟ್ತ ಎಷ್ಟ ಎಲ್ಲ ಬಾ ಅಂದ್ರ ಅದು ಹಾಕಲ್ಲ ಹೇಳಿ ಕೂಡ ಅದು ಜಾಗದ ಎಷ್ಟ ಆಗ್ತದೆ ಎಷ್ಟೆಲ್ಲ
ಅ ನ ನಿಂದಿದ್ದಂಗ ಮತ್ ನಿನ್ಗೆ ಬಿಟ್ಟು ಬೇರೆ ಯಾರಿಗೆ ಕೊಡಿತನ
ಇಲ್ಲಣ್ಣ ಹಂಗ್ ಬರಲ್ಲದ ಎಲ್ಲಾ ಸುಮ್ನೆ ನಿಮ್ಗನ ಜಾಗ ಇರ್ತಲ್ಲ ಬಾಣ ಏನಾರ ಬೇಕತ್ತಲ್ಲ ನಿಮ್ಗನ
ಓ ಹಂಗ ಏನಿಲ್ಲ ನಮ್ದ ರಗಡ ಆದ ನಮ್ದು ನಮ್ದ
ಇಲ್ಲ ಕೊಡಮ ಎಷ್ಟು ಕೊಡಮ್ ಹೇಳಪ್ಪ ಅಣ್ಣ
ನೀ ಬಾ ಮೊದಲ ಕೊಡದ ಗಿಡದ ಬಿ ಆಮೇಲೆ ಬಂದ ನೋಡ ಮದ ಜಾಗ ನೋಡು ಪಸಂದ ಬಂತ ಅಂದ್ರ ಜಾಗನ್
ಇಲ್ಲ ಅಣ್ಣ ಎಲ್ಲಾ ನೀವ್ ನೀವ್ ಹೇಳಿದ್ರ ಅಂದ್ರೆ ಐತ್ ಬಿಡ ನಮ್ಗೆಲ್ಲ ಎ ಪಸಂದ್ ಬರಲ್ವಾ ಅಣ್ಣ ಪಸಂದ್ ಬರ್ತ ಎಲ್ಲಾ ಅದೇ ಜಾಗ ನೋಡಕ ನಾಳಗ್ ಬರ್ಬಂತ ಮಾಡ್ವಿ ಏನು ಫ್ಯಾಮಿಲಿಗೆ ಕರ್ಕೊ ಬರಾನ್ ದೊಡ್ಡದ ಸಣ್ಣದ ಅಷ್ಟ ಪ್ಲೇಟ್ ಅದ ಜಾಗ
ಜಾಗ ನಾಕ್ ಪ್ಲಾಟ್ ಅದು
ಓಹ ನಾಕ್ ಪ್ಲೇಟ ನಾಕ್ ಪ್ಲಾಟ್ ಅಂದ್ರ ನಮ್ಗ ಒಂದ ಎಷ್ಟ್ ಪ್ಲಾಟ್ ಕೊಡತಿ ಅಣ್ಣ ಜಾಗ
ನಾನ್ ನಿನ್ಗೆ ಎಷ್ಟು ಬೇಕೇ ನೀನ್ ಮನಿಗ್ ಕಟ್ಕೊಂಡ್ ಇಲ್ಲ ಇರ ಇಲ್ಕಂದ್ರೆ ಬರೀ ಹೋಟೆಲ್ ಹಾಕ್ತ ಅಂದ್ರ ಹೋಗಿ ಬರ್ಬೇಕ ಆತ್ ನಾವು
ಜಾಗ ಹಂಗ್ ಬರಲ್ಲ ಅಣ್ಣ ಅದೇ ಒಂದ್ ಎರಡ್ ಪ್ಲೇಟ್ ಗ್ ದೊಡ್ಡ ಒಂದ್ ದೊಡದೇ ಕಟ್ಟಿಬಡ ಮೇ ಅಣ್ಣ ಹೋಟೆಲ್ ಇಲ್ಲ
ಹ್ಮ್ ದೊಡ್ಡದ ಕಟ್ಟ ಹೋಗ್ ನೋಡಪ್ಪಾ ಇಲ್ಲಿ ನ ಸಿಟಿ ಲ್ಲ ಮತ್ತ ದೊಡ್ಡ್ದೇ ನಡೀತದೆ ಮತ್ತ ಸಣ್ಣ ಪುಟ್ಟ ನಡಲಿಲ್ಲ ಏ ಭಾರಿ ಮಾಡ್ತೇವ ಬಿರಿಯಾನಿ ತಿಂದ್ರ ಬಾಯಿ ಹಂಗೆ ಊರು ಇ ಇದ ಕಸ್ಕ ಇವಾಗ ನಾಯಿ ನಂತರ ಉಗಾರ್
ಹೌದಣ ಈ ಎಲ್ಲಾ ತುಬಟ ಅಲ್ಲೇ ಬಿರಿಯಾನಿ ಮಾಡಿ ಮಾಡಿ ಮಾಡಗಿರ ಅದೇಣ್ಣ ನೋಡಮ್ಮ ತಗೋಣ ನಾಳಗ್ ಬರ್ತನ ಅದೇ ಮನ್ಯಾಗ ಫ್ಯಾಮ್ಲಿಗ್ ಕರ್ಕೊಂಡ್ ಅದೇ ನೀರ ಅಲ್ಲೇ ಅಲ್ಲೇ ಇರೋಣ ಎಲ್ಲ ಊಟ ಗಿಟ ಮಾಡಿ ಜಳ್ಕ ಗಿಳ್ಕ ಮಾಡಿನು ಬಂದ್ಬಿಡ ಅಲ್ಲೇ ಪೂಜೆ ಗೀಜ ಮಾಡಮ್ಮಂತೆ ಏನ ಯಾರಿಗಾರು ಕರ್ಕೊ ಬರ್ತನೋಣ್ಣ ನೀನ್ ಯಾರಿಗಾರ ಇಲ್ಲನ್ನ ಏನ ಏನ್ ತಗೊಂಬರ್ ಕಾರ್ಗಿ ತಗೊಂಬ ಬರ್ತ್ ನೋಡಣ ಯಾರ ಫ್ಯಾಮಿಲಿ ಕರ್ಕೊಂಬರ್ತ್ತ ನಂಗೆ ನ್ ನಡತಿಲ್ಲಣ
ಹ್ಮ ನಡಿತ ನಡಿತ ಕರ್ಕೊಂಬ ಫ್ಯಾಮಲಿ ಕರ್ಕೊಬ ನಾ ಇಲ್ಲ ಎಲ್ಲ ರೆಡಿ ಮಾಡ್ತರ್ ಮತ್ತೆ ನಮ್ ನಮ ಮನ ಅಂದ ಊಟ ತಿನ ನಮ್ ಬಿರಿಯಾನಿ ತೇನಂತ ನೀ
ಮನ್ಯಾಗ ಮಾತಾಡ್ತಾರಂತ ಅವ್ರನ ಜರ ಮನ್ಗ್ ಮಾತಾಡ್ತಾರಂತ ಮತ್ ಸುಮ್ನೆ ನಾ್ ದೋಸ್ತ ಎರ್ಲಾಕ್ಕದಾಗ ಅವ್ ನೆಡಲ್ಲ ಸರ ಮನ್ಯಾಗ ಮಾತಾಡ ಮಾತಾಡ್ಸರಿ ಚೊಲೋತ್ ನೋಡೋಣ
ಹ್ಮ್ ನನ್ ಕೆಲಸ ಮಾಡಿ ನಾಳಗ್ ನಿಮ್ಮ ಅಪ್ಪಕ್ಕ ಕರ್ಕೊಂಡ ಬ ಅ್ದಲಿ ಕುಂತತ್ ಮಾತಾಡ ಮ್ರ ಅದ್ರ ಟನ್ನ್ ಇಲ್ಲ
ಹೌದಾ ಅದೇ ಜರ ಪಫನ್ಯಾಗ ಮಾತಾಡ್ತಾರ ಚಲೋ ಆತಿತ್ ನೋಡಪ್ಪಾ
ಇಲ್ಲಲ್ಲ ಪೊನ್ಗಏನ್ ಮಾತಾಡೋ ಬೇಡ ನೀವ್ ಬ್ಯ ನಾ ಬಾರ ನೋವು ಕೊಡಿ ರೊಪಾನೆ ಕೊಡ್ಬೇಡ ಆಯ್ ತಂಗ ಆತ
ಹಂಗ ಹೇಳ್ತಿಲ್ ಹೋಣ ಇಲ್ಲಿ ತಡಿ ತಡಿ ದೋಸ್ತಿ ಇರ್ಲಕ್ಕಂತದಾಗ ನಾವ್ ಮಾ ಮಾತಾಡಕೊತ್ತ ಈಗ ಅವ್ರ ಅವ್ರವರು ಮಾತಾಡ್ಬೇಕಲ್ಲ ಈಗ ನಾವೆಲ್ಲಾ ಒಪ್ಪಿದೀವಿ ಈಗ ಅವ್ರು ಒಪ್ಬೇಕಲ್ ಹೋಣ ಅಂತ ನಡಲದು
ಯ್ ಎಲ್ಲ ಹೋಗ್ತಾರ ಹಿಂಗಿಂಗ ನಮ್ ದೋಸ್ತ ಅಂತ ಹೇಳ್ಬಿಡು ನಮ್ ದೋಸ್ತೆ ಅಂತ ಹೇಳ್ಬಿಡ ಆಯತ್ ಮಾತ್ಗಿತತಾಏನ್ ರೊಗ ಕೊಡ್ಬೇಡ ಅಂತ ನ ಹಂಗೆ ಒಂದಿರ ಅಂತ ನೋಡಿ ಏನ್ ಇದಕ್ಕ ಒಪ್ಪಲ್ಲ ಮತ್ತತ್ ಮ
ಅಣ ಹಂಗ ಆಗಲ್ಲದ ಜರ ಮಾತಾಡ್ಬೇಕತ್ ಏನದ
ಆಯ್ತಾಯ್ತ್ ನಾಳೆ ಕರ್ಕೊಂಬ ನಿಮ್ಮ ಅಪ್ಪ ಕರ್ಕೊ ಬಾ ನೋಡಮ ಕುಂತು ಇಲ್ಲೇ ದರಟ ಫೇಸ್ ಟು ಫೇಸ್ ಮಾತಾಡಮ್ಮ ಅವ್ರಗ್ ಪಸಂದ್ ಬಂದರುತ ಹೊಲಿಲ್ಕಂದ್ರ ಬಿಟ್ಟು ಹೋಗಲ ಆಯ್ತಾ
ಇಂತ ಚಲೋ ಬಿಸ್ನೆಸ್ ನಾ್ ಬಿಟ್ಟಿರ ಮತ್ತ ನ್ ಮಾಡಣ ಇಂತ ಚಲೋ ಬಿಸ್ನೆಸ್ ಎಲ್ಲಾರೂ ಸಿಕ್ತ ಮತ್ ಜಾಗ ಅಷ್ಟೇ ಬೇಕಾಗಿತ್ತು ನಮ್ದ ಈಗ ಅದು ಈ ಜಾಗ ಅದಂತ ಅಷ್ಟು ಒಳ್ಳೆ ಜಾಗ ಅ್ರ ಮತ್ತೆನ್ ಹೋಗೋಣ
ಇಲ್ಲಿ ಜಾಗ ಬಿ ಅದ ಬೇಕಂದ್ರ ನಾ ಶೆಡ್ ಓಡಿಸಿ ಕೊಡ್ತನಯತಾ
ಇದೆಲ್ಲ ಸಡ್ ಬೇಡ ಬಿಡಿಂಗ್ ಕಟ್ಟುವಂತ ಳಿವ ಮತ್ತೆ ಸಡ್ ಸಡ್ ಅಂದ್ರೆ ಬಾಳ್ ಸಣ್ಣದ ಆಗ್ತವ ಮತ್ತೆ ಇಲ್ಲಿ ಬರ್ತಾರೆ ಅಲ್ಲಿ ಜನ ಬರಲ್ಲ ಏನ್ ಬರಲ್ಲ ಒಂದ್ ಪೂರ ಒಂದ್ ದೊಡ್ಡದಂತ ಹೋಟೆಲ್ ಹೆಸರಿ ಇಟ್ ಬಿಡಬಣ ಏನಾರ ಒಂದು ಹಸಿರು ಹೇಳ್ತನಾ ಕೆನಡ
ನೋಡಪ್ಪ ಇಲ್ಲಿ ನಡ ಫೈವ್ ಸ್ಟಾರ್ ಬಿರಿಯಾನಿ ಹೋಟೆಲ್ ಅಂತ ಡ ಹಾರ ಫೈವ್ ಸ್ಟಾರ್ ಪ್ರಿಯಯಾಣಿ ಹೋಟಲ್
ಬಿರಿಯಾನಿ ಹೋಟಲ್ ಈಗ ಒಂದ ಅದು ಬಿಳ್ಳಿಂಗ್ ಕಟ್ಬೇಕಾದ್ರೆ ಎಷ್ಟ್ ತಿಂಗಗಳು ಹೋಗಬೋದು ಮಿನಿಮಮ
ಬಿಲ್ಡಿಂಗ್ ಕಟ್ಬೇಕಂದ್ರೆ ನೋಡಪ್ಪಾ ಟೆಂಡರ್ ನಿಗೆ ಕರ್ಷಿ ಕುಂತ್ ಮಾತಾಡ್ಬೇಕತ್ ಒಂದ ಇಂಜಿನಿಯರಿಡ್ದ ಅವಂಡೋಡ ತೋತಾನ ಏನು ಊರದ ಏನ್ ಸಾಮಾನನ್ ಬೇಕ ಏನಿಲ್ಲ ಎಷ್ಟು ಮಂದಿ ಕೆಲ್ಸದವರು ಬೇಕು ಏನಿಲ್ಲ ಗಬ ಅವ್ರಿಗೆ ಎಷ್ಟು ಮೆಟೀರಿಯಲ್ಸ್ ಬೇಕು ಏನ್ ಸಿಮೆಂಟ್ ಎಷ್ಟು ಚಲ ಬೇಕು ಹುಸಿಗೆ ಅಷ್ಟು ಬೇಕು ಮತ್ತೆ ಕಬ್ಬಣದ ರೋಡ್ ಎಷ್ಟು ಬೇಕು ಕೆಪ ಎಲ್ಲಾ ಕುಂತು ಲೆಕ್ಕ ಮಾಡದ ಇರ್ತದು ಇಲ್ಲಿಲ್ಲಿ ಬರಲ್ಲ
ಹೌದೌದು ಜರ ಯ
ಹಾ
ಕರ್ಕೊಂಬೋಣ್ಣ ಸ ನಾಳಿಗ್ ನೋಡ ಕಡ ಅದನ್ನ ಆಯತು ನಮ್ ಮನಗ್ ಮಾತಾಡೋದನ ಎಲ್ಲ ಇಂಜಿನಿಯರ್ ಎಲ್ಲಿಂದ ಬರ್ತ ಜರ ಫನ್ಗಿನ್ ಮಾಡ್ತೇನೆ ಅಂದ ಜಾರ ಬಾಳ ರಿಸ್ಕ್ ಆಗ್ತ ಇಲ್ಲ ಣ ನಿನ್ಗೆ ಇಲ್ಲ ನಂಬರ್ ಕೊಟ್ಬಿಡೋಣ ನಾನೇ ಮಾಡ್ಬಿಡ್ನಾ ಸುಮ್ನೆ ನಿ ರಿಸ್ಕ್ ಅಂತ
ಇಲ್ಲ ಇಲ್ಲ ಅ ಏನ್ ಟೆನ್ಷನ್ ತೊಗೋಳ್ಬಿಳು ಇಲ್ಲ ಏ ನಮ್ಮ ನಮ್ಮ ಏರಿಯಾದಾಗ ಆನ್ ಒಬ್ಬ ಇನ್ನ ಒಬೂರಯಕ ಮೂರ್ ನಾಕಕ್ ಮಂದಿ ಅರ ನಮಗ ಪೂನ ಬ ಬಾಳ್ ಬೇಕಾದನ್ಬತ್ತಾ ಅವ್ನ್ಿಗೆ ಕರ್ಕೊಂಡ್ ಬಂದ್ಬಿಡ್ತನ್ ನಾಳಿಗೆ ಅಲ್ಲೇ ಕುಂತು ಮಾತಾಡಿ ಬಿಡ್ರಲ್ಲಾ ಆ ಕಡೆ ತಂದ್ರೆ ಹೋಗಸಿ ಬಿಡ ಅಮ್ಮನಿಗೆ ಪೂರ ಬಿಡಿಂಗ್ ಮಾಡ ಕೊಡ್ಬೇಕಕ್ ನೋ ನಮ್ ಹಿಂಗಿಂಗ ಅಂತ ಹೇಳ ಪೂರದ ಏನದ ಅಮೌಂಟ್ ಮಾತಾಡಿ ಒಂದು
ಹೌದೌದು್ ಚಲೋ ಆತ್ ಬಿಡೋಣ ನೀ ಇಷ್ಟೆಲ್ಲ ಎಲ್ಪ್ ಮಾಡ್ತಲ್ಲ ಹೋಣ ಮತ್ತೆ ನಿನ್ಗ್ ಏನಾರ ಬೇಕ ಏನಾರ ತೋಬೇಕಕ್ಗ್ತ ನನ್ಗೆ ಹಂಗೆಲ್ಲ ಮನ್ಸ್ಸ ಒಪ್ಪದ್ಲ್ೋಣ ಅದಕ್ಕೆೇಳಕ ನಿಮಗ ಒಂದ್್ಲಾ ಎಷ್ಟು ಒಂದ್ ನಾಕು ಲ್ಾಟ ಅರಂದಿಲ್ಲಣ ಒಂದ ಎರಡ್ ಪ್ಲಾಟ್ ಕೊಟ್ಬ ಬಿಡೋಣ ಎಷ್ಟ ಹೇಳ್ಬಿಡ ಜರ ಮನ್ಾಗಗ್ ಮಾತಾಡ್ತ ಈಗ ಜರ ಹೇಳ್ಬಿಡ್ತನಿ ಮುಂಜೆ ಷ್ಟಿಗೆ ರೆಡಿ ಆಗಿಬಿಡ್ತಾರೆ ಎಲ್ಲಾರ
ನೀ ಎಷ್ಟನ್ ಕೊಡಪ ಆಯ್ತಾ ನಾ ಏನ್ ಹೇಳಲ್ಲದ ಪ್ಲಾಟಿಗೆ ನೀ ಏನ್ ಬ್ಯರೆಲ್ಲ ನಾ ೇಏನ್ ಬೇರೆಲ್ಲ ಇಲ್ಲಿ ಹೇಳಿದ ಕಳ ನೀ ನ್ ಬೇರೆಲ್ಲ ನಾ ನ್ ಬೇರೆ ನಿನ್ಗೆ ಎಷ್ಟುನ್ಗ ಅ ಜಾಗ ನೋಡ್ ನೀ ನಿನ್ಗೆ ಎಷ್ಟ ಕೊಡಂಗ ಅನ್ಿಸತದ ಅಷ್ಟಟ್ ಕೊಟ್ಬಿಡಿ ಈಗಾ ಈ ಸು್ನೆ ರೊಕ್ಕದ ಸಲಕ್ ನಮ ದೋಸ್ತಿಖರಾ ಆಗ್ಬಾರು
ಹೌದೌದು ಬರ ಬರ ಅದ್ ಬಿಡೋಣ ಆದ್ರನ ಜರ ಮನ್ಯಾಗ ಒಪ್ಬೇಕಲ್ ಅಣ ನಾನನ್ೇನ್ ದೋಸ್ ಎ ಕ್ಕದಾಗಂತ ನಾವು ಒಪ್ಪಿದೀವಿ ಮತ್ ಅವ್ರು ಒಪ್ಬೇಕು ಲ್ಲ ಅದು ತಪ್ಪಾ ಜರ ಅದಕ ಅತ್ ನೀ ಏನ್ ಹೇಬೇಡ ಅವ್ರ ಮೇಗ್ ನೋಡ ಮೇನಂತರ ಏನಿಲ್ಲಲ್ಲ ಅವ್ರೇ ಮಾತಾಡಿದ ಡಿಸಿಷನ್ ಮಾಡ್ತಾರ ಒಂದು ನಿಂದನ ಇದ ಆಗ್ಬಾರ್ದು ನಮ್ದ
ಆಯ್ತಾಯ್ತು ಅಷ್ಟೇ ಮಾ ನಿಮ್ಮ ಅಪ್ಪಕ್ಕವರ್ಗೊಮ್ಮ ನಿಮ್ಮ ಅಪ್ಪಗೆ ಎಷ್ಟು ಅಷ್ಟ ಕೊಡ ಮನ್ಸದ ಅಷ್ಟ ಕೊೊಳ್ಳ ಆಯ್ತ
ತಪ ಜರಾ ನೀನು ಹೇಳ್ತೇನೆ ಹೇಳ್ಬಿಡ ಇಲ್ಲ ಮಯಾಗ್ದರ ದೋಸ್ತ್
ಎಲ್ಲ ಎಲ್ಲಾ ಅದೇನ್ ಅದ್ಟೆನ್ೇ ತೆಗ್ ಬಿಡು ಅದೆಲ್ಲ ಬಿಟ್ಟ ಬಿಡ ಅದ ಮಾತ ಬಿಟ್ಟ ಬಿಡು ನಾಳೆಗ್ ನಿಮ್ಮ ಕಕೊ್ ಕರ್ಕೊಂಬ ಅ್ ಜಾಗ ನೋಡು ಮೀನ್ ಸಿಟಿಾಗ ಅ್ ಜ ಎಲ್ಲ ದೂರಿ
ನೀ ನೀ ನಿನ್ಕಿಂತ ಹೆಚ್ಚಗ ಅದೇನೆಲ್ಲಾ ಗೊತ್ತಾದಲ್ಲ ನೀ ಜಾಗ ಹೆಂಗದ ಹೆಂಗಿಲ್ಲ ನೀ ನೀನೇ ಹೇಳಿದ ಅಂದ್ರೆ ಆಯ್ತಾ ಬಿಡ ಅದು ದೊಡ್ಡ
ನೀಏನ್ ನೋಡದ ಹೈವ ಟಚ್ ಆದದಕ್ಕೆ
ಹೌದಾ ಆಯ್ತು ಅಂತ ಒಳ್ಳೆ ಜಾಗ ಎಲ್ಲ ಸಿಕ್ತದೆ ಅಣ ನೀ ನೋಡ ರೊಕ್ಕ ಬೇಡ ಏನ್ ಬೇಡ ಎಂತ ಮನ್ಸು ಕಾಣನ್ ಎಿಂದ ಅಂತ ಜಾಗದಾಗ ಕೋಟಿ ಕೋಟಿ ರೊಕ್ಕ ಕೊಡ್ತಾರ ಅಣ್ಣ ನೀ ನ್ ಏನ್ ರೊಕ್ಕ ಕೊಡ್ಬೇಡ ಏನ್ ಕೊೊಳ್ಳವಾಡ
ನೋಡಪಾ ಮನ್ಷ್ಯಗ ಪ್ರೀತಿ ವಿಷವಸ್ ಮುಕ್ ರಕ್ಕ ನೀವತ್ ಗಳ್ಸತ್ತಿ ನಾಳೆಗೆಗೆ ೋಟ್ಟಾರೆ
ಹೌದ್ಬುಡೋಣ್ಣ ನಿನ್ನಂತ ಮನಸ್ಸು ಯಾರ ಬಲ್ಲಿರ ಇಲ್ಲ ಬಿುಡ
ಹ್ಮ ನಾಳಗ ಮುಂಜಲಿ ಜಲ್ಕ ಗಲ್ಕ ಮಾಡ ಫ್ರೆಶ್ ಅಪ್ ಆಗ ಹತ್ತಹನಾಡಕ್ ಬಂದ್ಬಿಡು ಡೈರೆಕ್ಟ್ ಅಲ್ಲಿಗೆ ಎಲ್ಲರಿಗ ಮನ್ಯಾಗ ರೆಡಿ ಮಾಡ್ಕೊಂಡು ಸ್ವೀ ಗಟ್ ಎಲ್ಲ ತೊ್ ಬಂದಬ ಬಿಡ್ ಇಲ್ಕಂದ್ರ ನಾನೇ ಮಾಡಸ್ತಿ ಸ್ವೀ ಗಿಟ್ ಎಲ್ಲ ಇಲ್ಲ ಪೂಜೆ ಗಿಜೆ ಮಾಡಿಬಡ ಅಂತಲ್ಲಿ
ನಾವೇ ಬರೋಗತ್ತ ನೀವ ನಿಂದ್ ಮಾಡ್ತ ತಪ್ಪತ್ ಅಣ ನೀ ಹೆಂಗಣ ಅಂತ ಎಲ್ಲ ನಿಂದರಿಸಿಸ್ಕ ಅಂದ್ರೆ ಬಾಳ ಹೋಣ ನೀ ಯಾಕಪ್ಪ ಇ ತಪ್ಪ ರಿಸ್ಕ್ ತಗೋತನಿ ಅಂತೀನಿ ನತ್ತ ಕೇಳದೇ ತಪ್ಪಾಯಯ್ತ ಇದು
ಎಲ್ಲ ಇಲ್ಲ ಹಂಗೇನಿಲ್ಲಾ ಒಂದ್ ನೀನ್ ಒಂದ ಚಲೋ ದಾರಿಿಗೆ ಹತ್ತಿದ ಅಂದ್ರೆ ನಂದನ್ ಬಿಸ್ನೆಸ್ ಚಲೋ ನಡೀತ ಅಂದ್ರ
ಅದೇನೊಂದ ಬಿಸ್ನೆಸ್ ಅಂದ್ರ ಸ್ವಲ್ಪಲ್ಲ ನಂದ ಅ ಮ ಮೈಂಡ್ ಸೆಟ್ನಗಿತ್ತು ಅದೇ ನಿನ್ಗ ಒಂದ್ಸಲ ಕೇಳ್ದಂಗ ಕೇಳಿದ ನೀನು ಒಂದೇ ಮಾತಿ ಆದಂದಿದ್ದು ಜಾಗ ಅದೇ ಬಾಳ ಖುಷಿ ಆಯ್ತು ಅಮ್ಮ ಹಣ
ಎಲ್ಲ ಬಿಸ್ನೆಸ್ ನೋಡಪ್ಪ ಆದಿಲ್ಲ ಕರೆಕ್ಟ್ ಬಾರಿ ಸೂಟಿ ೋರ್ತ ಇಲ್ಲಿ ಹೋಟೆಲ್ ಬಿ ಆ ಕಡೆ ಜಾಸ್ತಿ ಇಲ್ಲಲ್ಲ ನಮ್ ಕಡೆಗೆ
ಹೌದೌದು ನಿಮ್ ಕಡೆ ಎಷ್ಟಾವ್ ಬಿರಿಯಾನಿ ಅಂಗಡಿ ಏನು ಒಂದ್ ಎರಡ್ ಮೂರ್ ಅವಾವ ಏನು ಅದ್ರಾಗ ಸಿಟಿ ಅದೋ ಅಣ್ಣಾ ನಿಮ್ದೂರ್ ಚಲೋ ಅದ್ರಾಗ ಹೈವೇ ರೋಡ್ಗೆ ಆದ ಎಲ್ಲಾ. ಮಂದಿ ಚಲೋ ಬರ್ದಾನ ತಿಳ್ಕೊಂಡಿದ್ದೀನಿ.
ಮಮ ಕಳಿಗೆ ಇರಾವೇ ಎರ ಮೂರಪ ಚುಲೋ ಮಾಡಲ್ಲ ಬಿರಿಯಾನಿಲ.
ಯಾವ ಮಂದಿವ.
ಹ ಬೇರವಾರೂಡ ಬಾ ನಿನ್ ತಿಂದರು ಅಂದ್ರೆ ಇಲ್ಲಿ ಬಿರಾನಿ. ಮೋ
ಆಯ್ತ್ ಆ್ತಯಯ್ತ ಆಯ್ತ ಆಯ್ತು ಅಪ್ಪ ಹಂಗಾರ ನಾಳ ಕರ್ಕೊ ಬರ್ತೀನಿರ ಎಲ್.
ಹ್ಮ್ ನಾಳಿಗ ಏನದ ಒಂದ ಇ ಡೀಸೆಲ್ ಒಂದ್ ಇಷ್ಟ. ಚ ಎಷ್ಟು ಒಂದ ನವತ್ ಕಿಲೋಮೀಟ್ರ ಆತಿರ್ಬೇಕ ಒ ನವತ್ತೈದು ಕಿಲೋಮೀಟರ್. ಡಿಜಲ್ ಹಸ್ಕೊಂಡು ಇನ್ನೊಂದ್ ಸಲ ನಾಳಿಗ್ ಫೋನ್ ಮಾಡಿ ಬಾ ನನ್ಗ.
ನಿಮ್ಮ ಅಪ್ಪರ್ಕಂಬಾಪ ಅಮ್ಮೇನು ಹ್ಮ್ಮ್ ಸರಿ ಸರಿಪ. ಹಾ ಹೇಳ.